ಗುಡ್ ಇವ್ನಿಂಗ್.
ಹಯ್ ಗುಡ್ ಈವ್ನಿಂಗ್ ಬ್ರೋ
ಏನ್ ಮಾಡ್ತಾ್ದೀರಾ.
ಸುಮ್ಮನೆ ಕೂತಿದ್ವಿ
ಎಲ್ಲ್ ಹೋಗಿದ್ದೀರಾ ಬ್ರೋ
ಎಲ್ಲಿ ಇಲ್ಲ ಬ್ರೋ ಇಲ್ಲೇ ಇದ್ದಿ ಬ ಹಾಸ್ಟೆಲ್ ಒಳಗೆ.
ಹಾಸ್ಟೆಲ್ ಅಲ್ಲಿ ಇದ್ದೀರಾ ಬ್ರೋ ಕ್ರಿಕೆಟ್ ಇದೆ ಬರ್ ಕ್ರಿಕೆಟ್ ಇದೆ ಬರ್ತಿರ ನಮ್ಮ್ ರ್ಗೆ.
ನಿಮ್ಮ್ೂಊರಿಗೆ ಬ್ರೋ
ಹಾ ಬ್ರೋ ನಮ್ಮದು ಶಹಾಪುರ ಬ್ರೋ.
ಹೌದ ನಮ್ಮ ನಮ್ಮ ನಮ್ಮ ಇಲ್ಲಿಂದ ದೂರ ಆಗುತ್ತೆ ಬ್ರೋ
ಹ್ ಜಸ್ಟ್ ಒಂದ್ ತರ್ಟಿಫೈವ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ.
ಇವ ಈ ಕಡೆ ಮಳೆ ಬರಂಗಿದೆ ಬ್ರೋ ಅದಕ್ಕೆ.
ಓ ಮಳೆ ಬರಂಗಿದೆ ಇನ್ನು ನಮಲ್ಲಿ ಆಲ್ರೆಡಿ ಮಳೆ ಬರ್ತಾ ಇದೆ ಬ್ರೋ
ಹೌದು ಬ್ರೋ
ಇಲ್ಲ ಬ್ರೋ ನಾಳೆ. ಎಕ್ಸಾಮ್ ಇದೆ ಅಪ್ಪಾ
ಹಾ ನಾಳೆ ಎಕ್ಸಾಮ್ ಇದೆಯಾ.
ಹಾ ಬ್ರೋ
ಹಾ ಬ್ರೋ ಯಾವಾಗಾದ್ರೂ ನಿಮ್ಮ ಗೆ ಟೈಮ್ ಸಿಕ್ಕ್ರೆ.
ಹಾ ಬ್ರೋ
ಟೈಮ್ ಸಿಕ್ಕ್ರೆ ಫೋನ್ ಮಾಡಿ. ಅವಾಗ್ಲೇ ಯಾವಾಗಾದ್ರೂ ಬಂದ್ ಕ್ರಿಕೆಟ್ ಆಡೋಣ ಎಲ್ಲಾ ನು
ಹಾ ಬ್ರೋ ಆಡಮ್ ಅಂತಾ
ಬ್ರೋ ಇವಾಗ ಏನ್ ಮಾಡ್ತಾ ಇದಿದೀ್ರ.
ಏನಿಲ್ಲಾ ಬ್ರೋ ಸುಮ್ಮ್ನೆ ಕೂತಿದಿ ಬ್ರೋ ಏನ್ ಸ್ನಾಕ್ಸ್ ಅದೇನ್ ಕೊಟ್ರ ಬೋ ಹಾಸ್ಟ್ಲ್ಳಗ.
ಹಾ ಕೊಟಿದಾರ ಬ್ರೋ ಇವಾಗ ಟೀ ಕುಡ್ಕೊಂಡ್ ಟೀ ಕುಡ್ಕೊಂಡ್ವಿ.
ಹೌದ್ ಬ್ರೋ
ಹಾ ಟೀ ಕುಡ್ಕೊಂಡ್ಬಿಟ್ಟು ಆಚೆ ಬಂದಿದ್ವಿ ನಾವು.
ಆ ಚೆ ಬ್ರೋ
ಹ್
ಇಷ್ಟೇ ನೀವು ನಿನ್ ಫ್ರೆಂಡ್ಸ್. ಸರ್ಪ
ಹಾ ನಾನು ನಮ್ಮ ಫ್ರೆಂಡ್ಸ ಬಂದಿದ್ವಿ.
ಹೌದ್ ಬ್ರೋ
ಹಾುಮ್ಮೆ ಒಂದ್ ಸಿಟಿ ಎಲ್ಲಾ ಒಂದ್ ಒಂದ್ ರ್ರೌಂಡ್ ಆಗಕ್ಕೆ.
ಏನ್ ಸಿಟಿ ಸಿಟಿ ಒಳಗ ಇದೀರನ್ ಬ್ರೋ ಸಿಟಿ ಬಿಟ್ಟ ಏ ಆಚೆ ಇದೀರಾ ಬ್ರೋ
ಸಿಟಿಗೆ ಒಳಗಡೆ ಬ್ರೋ ಸಿಟ ನಮ್ಗೊಂದ್ ಜಸ್ಟ್ ಒಂದ್ ಆ ಒಂದ್ ಫೈವ್ ಹಂಡ್ರೆಡ್ ಮಿಟ್ರ್ ಆಗುತ್ತೆ ಅಷ್ಟೇ.
ಅಷ್ಟೇ ಬ್ರೋ
ಹ್ಮ ರನಗಲ್ಲ
ಎಲ್ಲ ಸಾಯಂಕಾಲ ಹೋಗಿ ಎಲ್ಲಾ ಏನಾದ್ರರು ತಿಿಂದ ಅದು ಬರ್ತಬರು
ಹಾ ಹೋಗ್ತ ಬರು ಹಂಗೇನಿಲ್ಲ ನಾರ್ಮಲ್ ಆಗಿ ಹೋಗ್ತಿವಿ
ಆ ಕಡೆ ಎಲ್ಲಾ ಈ ಕಡೆಲ್ಲಾ ಊಟ ಚೆನ್ನಾಗಿರ್ತ ಬ್ರೋ ಎಲ್ಲ ತಿನ್ನ ಸ್ವೀಟ್ಸ್ ಸ ಚೆನ್ನಾಗಿರ್ತ್ತ
ಚೆನ್ನಾಗಿರುತ್ತೆ ಬ್ರೋ ಅ್ರ ಸುರ್ಪುದಲ್ಲಿ ನಾವು ಲ ಮೊನೆ ಒಂದು ವಾರಎಕ್ಸಾಮ್ ತೊನ್ನೊಂದು
ಹಾ ಬ್ರೋ
ಹಾ ಬಂದಿದ್ವಿ ಆ ಕಡೆ
ಇಲ್ಲಿ ಯಾವ ಕಾಲೇಜ ಬೋ ನಿಮ್ದು
ನಮ್ದು ಸ್ವಲ್ಪ ಅಲ್ಲೇ ಜ್ಞಾನ ಬರುತ್ತೆ ಕಾಲೇಜ್
ಜ್ಞಾನ ಮಾಡರ್ತಕ್ಕಲ್ಲ
ಹ ಬ್ರೋ
ಕೆಳಗಡೆ ಪೂರ್ತಿ ಕೆಳಗಡೆ ಬ್ರೋ
ಹಾ ಬ್ರೋ
ಹ್ಮ್ ಹ್ಮ
ಮೊನ್ನೆ ಸುಪ್ರರಿಗ್ಗೆ ಬಂದಿದ್ವೆ
ಹಾ ಬ್ರೋ
ಹಾ ಬಂದ್ಬಿಟ್ಟು ಅಲ್ಲಿ ಕಾಲೇಜ್ ಇದೆಯಲ್ಲ ಗೌರ್ಮೆಂಟ್ ಕಾಲೇಜು
ಹಾ ಬ್ರೋ
ಹ ಗರ್ ಕಾಲ್ ಹತ್ರ ಕ್ರಿಕೆಟ್ ಇದವು ನಮ್ಮ
ಹೌದ್ ಬ್ರೋ ಇಲ್ಲ ನಮ್ ನಾ ನಾ ಇಲ್ಲೇ ಕೋರ್ಟ್ ಮುಂದ್ಗಡೆ ಹಾಸ್ಟೆಲ್ ಒಳಗೆ ಇರ್ತೀವಿ ಬ್ರೋ
ಎಲ್ಲ ಎಲ್ಲಿ ಮುಂದೆ ಇದೆಯಲ್ಲ
ಹಾ ಹಾ ಬ್ರೋ ಇಲ್ಲೇ ಈದಿಯಲ್ಲ ಅದೇ ಬ್ರೋ
ಅದ್ರೆಲ್ಲ ಇರೋದ ನೀವು
ಹಾ ಬ್ರೋ ಇದ್ರಲ್ಲ ಇರ್ತೀ ಬ್ರೋ
ಆಯ್ತು ಬ್ರೋ ನಾಳೆ ಮುಗಿತ್ ಹೋತಿ ಬ್ರೋ
ಹಾ ನಾಳೆ ಎಕ್ಸಾಮ್ ಮುಗಿತಾ
ಹಾ ಬ್ರೋ ಮುಗಿತ್ತು
ಹೋಗ್ಲಿ ಬಿಡಿ ಬೋ ನಮ ನಾಳೆ ಎಕ್ಸಾಮ್ ಮುಗುತ್ತಾತೆ
ಹೋಗ್ತೀರಾ ಬ್ರೋ
ಹಾ ಬೋ ಏನ್ ನಡಿದ್ದ ಬ್ರೋ ಸ್ಟಡಿ ಅಲ್ಲ ಎಕ್ಸಾಮ್ಗೆ ನ್ ಪ್ರಿಪೇರ್ ಆಗಿದಾರಾ
ಹೌದು ಬ್ರೋ
ಹೆಂಗ್ ಪ್ರಿಪೇರ್ ಆಗಿದರ ಬ್ರಾ ಒತೀರಾ ನೈಟ್ಯಲ್
ಏ ಅಲ್ ಚೆನ್ನ ಅಷ್ಟೇ ಅಷ್ಟು ಕಷ್ಟ ಓದ್ತಿವಿ ಬ್ರೋ ಹ ಬ್ರೋ
ೋರೆ ಎಲ್ಲ ಹೆಂಗಾಗಿದೆ ಚೆನ್ನಾಗಾಗಿದೆ ಎಲ್ಲ ಮುಕ್ಕಿರೋ ಸಬ್ಜೆಕ್ಟ್
ಹಾ ಓಲುಕ್ಕೇ ಎಲ್ಲಾ ನಾಲ್ಕ್ ಸಾಮ್ ರಿಸಲ್ಟ್ ಬಿಟ್ಟಿದರೆ ಬ್ರೋ
ಹಾ ನಾಲ್ಕು ವರ್ಷಂ ಹೇಳ್ಬಿಟ್ಟವ್ರ
ಹಾ ಎಲ್ಲ ಸೆವೆಂಟಿ ಮೈಲ್ ಆಗಿದೆ
ಎಲ್ಲ ಸೇವೆಂಟಿ ಅಬೊವೆ ಆಗಿದ್ದೆ ಬೆಂಕಿ ಇದ್ದೆಲ್ಲ ಬರೋ ಹಂಗಾದ್ರೆ ಫುಲ್ ಸ್ಟಡಿ ಮಾಡ್ತೀರಾ ಇಲ್ಲ ಬ್ರೋ ಹೆಂಗ್ ಗೊತ್ತಾ ಡಿಗ್ರಿ ಬಂದ್ ಡಿಗ್ರಿ ಬಂದ್ ಕೊಡಲೇ
ಹ ಬ್ರೋ
ಹ್ಮ್ ಕೆಲವೊಂದಿಷ್ಟು ಪಾಸ್ ಆಗದೆೇ ಡೌಟ್ ಏನು ಗೊತ್ತಾ ನಾವ್. ಈ ಕಡೆ ಈ ಕಡೆ ಡಿಗ್ರಿ ಲೈಫ್ ಫುಲ್ ಎಂಜಾಯ್ ಮಾಡಬೇಕ ಅಂತ ಹೇಳಿ ಬಂದಿರ್ತಿವ ನಾವ್ ಒಂದ್ ಗೋಲ್ ಇಟ್ಕೊಂಡ್ಬಂದಿರ್ತಿವ. ಮಾಡ್ಬೇಕು ಫುಲ್ ಎಂಜಾಯ್ ಮಾಡ್ಬೇಕು ಫೆಡ್ಸ್ ಗ್ರೂಪ್ ಅದ ಇದು ಅಂತ ಅನ್ಕೊಂಡು.
ಹಾ ಹಾ ಬ್ರೋ.
ಹ ಇದನೆಲ್ಲಾ ಎಂಜಾಯ್ ಮಾಡೋಷ್ಟ್ರಲ್ಲೆ ನಾವು ಓದ್ ಕಡೆಕ್ ಅಷ್ಟು ಜಾಸ್ತಿ ಗಮನನೇ ಕೊಟ್ಟಿರಲ್ಲ.
ಹಾ ಹೌದು.
ಹಾ. ಅದಕ್ಕೆ ಜಾಸ್ತಿ ಪಾಸ್ ಆಗ್ಲ ಡಿಗ್ರಿ ಜಾಸ್ತಿ ಯವರು.
ಆಯ್ತ್ ಬ್ರೋ ಇವಾಗೆಲ್ಲಾ. ಇವಾಗ ಅಷ್ಟೇ ಲೈಫ್ ಎಂಜಾಯ್ ಮಾಡ್ಬೇಕು ಡಿಗ್ರಿ ಮುಗಿದ್ಮೇಲೆ ಜವಾಬ್ದಾರಿಗಳ ಬರ್ತಾವಲ್ಪ.
ದೇ ಬ್ರೋ. ಈವಾಗ ಏನ್ ಗೊತ್ತಾ. ಇವಾಗ ಫುಲ್ ಡಿಗ್ರಿ ಎಂಜಾಯ್ ಮಾಡ್ಬೇಕಂತ ಹೇಳ್ ಬಂದಿರ್ತವಿ.
ಹಾ ಬ್ರೋ.
ಅದನೆಲ್ಲಾ ಎಂಜಾಯ್ ಮಾಡೋಷ್ಟ್ರಲ್ಲೇ ನಾವ್ ಓದು ಓದ ಕಡೆ ಗಮನಾ ಕೊಡಲ್ಲ.
ಹಾ ಹಾ ಬ್ರೋ.
ಪ್ರತಿ ಸೆಮಲ್ಲೂ ಒಂದ್. ಒಂದ್ ಇಲ್ಲಾ ಎಲ್ಡು ಮೂರು ಸಬ್ಜೆಕ್ಟ್ ಬ್ಯಾಕಿರುತ್ತೆ.
ಇರಲ್ಲ ಬ್ರೋ ಯಾರು ಆತರ ಇರಲ್ಲ.
ಹ ನಮ್ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಎಲ್ಲ ಐತೆ.
ಹೌದ ಬ್ರೋ. ಅವ್ರೇನ ಅಲ್ಲ ಕೆಸ ಅದು ಮಾಡ್ಕೊಂಡ. ತಕೊಂಡು ಒಂದು ಆತರ ಓದ್ತಿರ್ಬಹದಲ್ಲ ಬ್ರೋ ಜವಾಬ್ದಾರಿಗಳು ಇರ್ತ.
ಹಂಗೇನಿಲ್ಲ ಬ್ರೋ ಅವ್ರು ನಾವ ಎಲ್ಲಾನೂ ಅಷ್ಟ ಎಲ್ಲಾನೂ ಒಂದೇ ರೂಮಲ್ಲಿ ಇರೋದು.
ಹಾ ಬ್ರೋ.
ಹಾ ಅವ್ರಗೆಲ್ಲ ಇದೆ ಬಟ್ ಫಸ್ಟ್ ಸೆಮಲ್ಲೆ ಒಬ್ಲು ಒಂದ್ ಸಬ್ಜೆಕ್ಟ್ ಬ್ಯಾಕು.
ಹಾ ಬ್ರೋ.
ಹಾ ನೆಕ್ಸ್ಟ್ ಅವನುವೆ ಮೂರ್ ಸಬ್ಜೆಕ್ಟ್ ಬ್ಯಾಕ್.
ಹೌದು ಬ್ರೋ.
ಅದ ಬಿಟ್ರೆ ನಾಲ್ಕ್ ಜನನು ಎಲ್ಡ್ ಎಲ್ಡ್ ಬ್ಯಾಕ್.
ಹೌದ ಬ್ರೋ
ಹಾ ಬ್ರೋ ನಂದ್ ಮಾತ್ರ ಎಲ್ಲಾನೂ ಪಾಸು.
ನೀವ್ ಓದ್ತಿರಿ ಬ್ರೋ ಚೆನ್ನಾಗಿ.
ಅಲ್ಲೇ ಹ ಸ್ಕೂಲು ಮತ್ತ. ಇ ಪಿಯುಸಿಲ್ಲಿ ಇರ್ಬೇಕಾದ್ರೆ.
ಹಾ ಬ್ರೋ.
ಹಾ ಆವಾಗ್ಲೇ ಸ್ವಲ್ಪ. ಸ್ಟಡಿ ಚೆನ್ನಾಗಿ ಮಾಡ್ತಿದ್ವಿ ಅಲ್ಲಿ ಇರ್ಬೇಕಾದ್ರೆ ನಾವು ಫಸ್ಟ್ ತಾಳ್ಕೋಟೆಲ್ಲ ಇದ್ದು.
ಹೌದು ಬ್ರೋ.
ಅ ಅಲ್ಲಿರ್ಬೇಕಾದ್ರೆ ಸ್ವಲ್ಪ ಸ್ಕೂಲು ಚೆನ್ನಾಗಿ ಹೋಗ್ತಿದ್ವಿ ಮತ್ತೆ ಕಾಲೇಜ್ ಎಲ್ಲ ಲೈನ್ ಅಟೆಂಡ್ ಮಾಡ್ತಿದ್ವಿ. ತಿದ್ವಿ. ಹಾ ಹಂಗ ಆಗಬಿಟ್ಟು ನಂದು ಅಲ್ಲಿ ಸಬ್ಜೆಕ್ಟ್ ಸೋಶಲಜಿ ಇಷ್ಟ. ಎಕಾನಮಿ ಇದು ಇತ್ತು. ಮಲ್ಟಿ ಕಲರ್ ಹ ಇಲ್ಲಿ. ಬಂದ್ ನೋಡಿದ್ರೆ ಸೋಶಲೈಸಿ ಪೊಲಿಟಿಕಲ್. ಎದು ಹಿಂಗೆ ಹೇಬಿಟ್ಟು. ಸ್ವಲ್ಪ ನನ್ಗೆ ಈಜಿ
ಈಜಿ ಬ್ರೋ
ಅದ್ನೇ ಹಾ.
ತೆಗೆದೀ ಸ್ಕೋರು
ಹೋ ನಂದ.
ಹಾ ಬ್ರೋ.
ಬ್ರೋ ನನ್ನ ಬಂದ್ಬಿಟ್ಟು ನಂದ ನೈಂಟಿ ಫೈವ್ ಆಗಿದೆ.
ಅ ವಜ್ಜ ಆಗಿದವ್ ಬ್ರೋ.
ಬ್ರೋ ಹಂಗೆ ಯಾವ್ದೋ ಅವತ್ತೆಲ್ಲ ಅವಾಗೆಲ್ಲ ಫುಲ್ ಸ್ಟೇಡಿ ಮಾಡ್ತಿದ್ವಿ.
ಹಾ ಬ್ರೋ ಎಲ್ಲ ರ‍್ಯಾಂಕ್ ಸ್ಟೂಡೆಂಟ್ ಬ್ರೋ ನೀವೆಲ್ಲಾ.
ಯ ಹಾಂಗೇನಿಲ್ಲ ಬ್ರೋ.
ಹಾ ಬ್ರೋ
ಏನ್ ಗೊತ್ತಾ ಬ್ರೋ ಸೆಕೆಂಡ್ ಇದು ಟೆಂತ್ ದ ಮಾತ್ರ ನೈನ್ಟ್ ಬ್ರೋ ಹೇಗಿದೆ. ಸೆಕೆಂಡ್ ಪಿಯುಸಿದ ಎಷ್ಟ ಆಗೇತಿ ಗೊತ್ತಾ. ಸೆಕೆಂಡ್ ಪಿಯುಸಿ ದ್ ನಂದು ಹಾ ಏಯ್ಟಿ ಸೆವೆನ್.
ಎಯ್ಟಿ ಸೆವೆನ್ ಬ್ರೋ
ಹಾ ಸೆಕೆಂಡ್ ಪಿಯುಸಿ ದ ಎಯ್ಟಿ ಸೆವೆನ್ ಆಗಿದೆ ಅಷ್ಟೆ.
ಇದೆಲ್ಲಾ ಎಸ್ ಎಸ್ ಎಲ್ ಸಿ ನಲ್ ಪೋಸ್ಟ್ ಆಫೀಸ್ ನ್ಯಾಗ ಜಾಬ್ ಆಗುತ್ತಲ್ಲ ಹಾಕಬೇಕು. ಹಾಕಿಲ್ಲ ಬ್ರೋ
ಬ್ರೋ ನನ್ಗೆದ್ನ ಇಷ್ಟ ಇಲ್ಲ ಬ್ರೋ.
ಇನ್ನೇನು ಬ್ಯುಸಿನೆಸ್ ಮಾಡ್ಬೇಕಂತ ಬ್ರೋ.
ಬ್ರೋ ನನ್ಗೆ ಆತರ ಎಲ್ಲಾ ಇಲ್ಲ ಬ್ರೋ.
ಹ ಬ್ರೋ
ನಾನ್ ಇವಾಗ ಏನಾದ್ರು ಲೈಫ್ ಅಲ್ಲಿ ಫುಲ್ ಎಂಜಾಯ್ ಮಾಡ್ಬಿಟ್ಟು ಆಮೇಲೆ ಏನಾದ್ರು ನನ್ ಜಾಬ್ ಮಾಡ್ಬೇಕ ಜಾಬ್ ಆಗದ ಕನ್ಫರ್ಮ್ ಇದೆ ಬ್ರೋ. ಏನ್ ಗೊತ್ತಾ ನೈಂಟಿ ಫೈವ್ ಆಗಿದೆಲ್ಲ ಎಸ್ ಎಸ್ ಎಲ್ ಸಿ ಅಲ್ಲಿ ಪೋಸ್ಟ್ ಆಫ್ಸಲ್ಲಿ ಜಾಬ್ ಆಗುತ್ತೆ. ಯಾವ್ದಾದ್ರು ನೇಮ ನೇಮ. ಬೇರೆ ದೇ ಮುಖಾತಿ ಕದ್ರೆ ಆುತ್ತೆ ತ್
ಹಬ್ರ ಆಬ್್ರೋ
ಬಟ್ ನನ್ಗ ಇದೇ ಆಗ್ಬೇಕಂತೇಳಿ ನನ್ಗೊಂದ್ ಗೋಲ್ದೆ
ಯಾವ್ದ ಬ್ರೋ ಯಾ ಅದ ನೀವು ಇಷ್ಟಪಟ್ಟು ರೋಜಾಬು
ಹ ನನ್ ನಾನ್ ಬಂದ್ಬಿಟ್ಟು ಕಂದಾಯ ಎಲಾಕೆ ತಲಾಟಿ ಆಗ್ಬೇಕಕ್ಂತಿದ್ದಿ
ಹಾ ಹ ತಕೊಂಡ್ರಿ ಉ
ಹಾ ಇನ್ನೋಜ ಕೊಡ ತನ ಆಬಬೇಕ ಅಂತೇಳಿ ನನ್ನ ಡ್ರೀಮರು
ನಿಮ್ ಡ್ರೇಮ್ ಅಲ್ಲ
ಹ ಏನ್ ಗೊತ್ತ ಬ್ರೋ ನಮ ನಮ್ಮೂರ್ ಸೈಡೆ ಎಲ್ಲಾ ಸ್ವಲ್ಪ ತಲಾ ಇಟ್ಟಿ ಆ ತಲಯಟಿ ಕಮ್ಮಿ
ಹಾಬ
ಹಾ ಹಂಗ ಆಗ್ಬಿಟ್ಟು ನಾನ್ ಆಗ್ಬೇಕಂತೇಳಿ ಸ್ವಲ್ಪ ಜಾಸ್ತಿ ಇಗ್ತಾ ಇರೋದು
ಹೌದ ಆಗ್ತಿರ್ಬೋವನ್ನೆ ಎಲ್ಲಾ ಹೂವು ಅಷ್ಟೆ ಮಾಡಿದ್ರೆ ರಿಸಲ್ಟ್ ಆತರಿಪ
ಹ ಈಗ್ಲತ್ರ ಓದೋಣ ಈಗ್ಲ ಹತ್ರ ಸ್ಟಡಿ ಮಾಡಿದ್ರೆ ಆಗತ್ತೆ
ಟೂ ಇಯರ್ಸ್ ಒನ್ ಇಯರ್ ಬಂದ ಒಂದ ಒನ್ ಇಯರ್ ಎಲ್ಲ ಒಂದ ಒಂದ್ ವರ್ಷ ಒಂದುವರೆ ವರ್ಷಂತ ಆಗತ್ತ ಬ
ಅ ಬರ್ ಇದು ಯಾವದಾದ್ರು ಬೆಸ್ಟ್ ಕೋಚಿಂಗ್ ನ್ಯಾಂಟ್ರು ಇದ್ರ ಹೇಳ್ತೀರಾ
ಧಾರ್ವಾಡ ಎಲ್ಲ ಚೆನ್ನಾಗಾಗಿದೆಾವ ಒಬರು ಐ ಜಿ ಎಂ ಜಿ
ಹಾ ಬ್ರೋ
ಶಣ ಬಂಡಾಗ ಮಾಡಸಲ್
ಹಾ ಬ್ರೋ್ ಗೊಾಯ್ತ ಗೊತ್ತಾಯ್ು ಬ್ರೋ್ ನಾನು ಎಲ್ಲಾ ರೀಲ್ಸ್ ಎಲ್ಲ ಎಲ್ಲಾ ನೋಡ್ತಾ ಇರ್ತೀನಿ
ಹಾ ಬ್ರೋ
ನಾನ್ ರೀಲ್ಸ್ ಅಲ್ಲೆಲ್ಲಾ ನೋಡ್ತಾ ಇರ್ತೀನಿ ಬ್ರ ಇನ್ಸ್ಟಾದಲ್ಲಿ
ಎಲ್ಲಿ ನೀವೆಲ್ಲಾ ನೋಡ್ತಿರ್ತೀರ ನನ್ರು
ಹಾ ನೋಡ್ತಾ ಇರ್ತನ್ ಬ್ರ ಅದ ಧಾರವಾಡಲ್ಲ ಇರದ
ಹಾ ಬ್ರೋ ಧಾರವಾಡ ಅಲ್ಲ ಬ್ರೋ
ಹ ಫುಲ್ ಸಗತಾಗಿ ಮೋಟಿವೇಶನ್ ಇರ್ತ ಬರು ಅವ್ರಂತರು
ಹ ಬ್ರೋ ಇನ್ಸ್ಟಾಗ್ರಾಮ್ ನಲ್ಲೆಲ್ಲ ಹಾಕಿರ್ಲ್ ನೋಡಡಿರಲ್ರು
ಹಾ ನೋಡ್ತಾ ಇರ್ತೀ ಬ್ರೋ ನಾನು ಇನ್ಸ್ಟಾದಲ್ಲಿ ನೋಡ್ತಾ ಇರ್ತನಿ ಮತ್ತ ಫೇಸ್ಬುಕ್ ಅಲ್ಲಿ ನೋಡ್ತಾರ್ತನಿ
ಹೌಧು ಬ್ರೋ
ಆಬ್ರ ಒಬ್ಬ ಅಕಾಡೆಮಿಯ ಅಲ್ಲಿ ಕೋಚಿಂಗ್ ತಗೊಂಡವರು ಅಂಡ್ರೆಡ್ ಪರ್ಸೆಟ್ ಸಕ್ಸಸ್ಫುಲ್ ಕನ್ನರೊಬ್ಬ್ರೋ
ಹೌದು ಬ್ರೋ ಅಲೆಲ್ಲ ಜಾಸ್ತಿ ಮೋಟಿವೇಶನ್ ಆತ ಬ್ರೋ
ಹಾ ಬ್ರೋ ಏನೋ ಗೊತ್ತಿಲ್ಲ ಬಟ್ ಹೆಸ್ರಲ್ಲ ಒ ಅತ್ರ ಗತ್
ಹಾ ಹಾ ಬ್ರೊ ಹಾಂ ಬ್ರೊ. ಹ್ಮ್ ಎಲ್ಲ ಆಗ್ತ್ ತ್ತಲ್ ಬ್ರೊ ಎಲ್ಲ ಮಾಡಿ ನೀವು ಹಾರ್ಡ್ ವರ್ಕ್ ಮಾಡಿ ಆಗುತ್ತೆ ಬ್ರೋ.
ಬ್ರೋ ಇವಾಗಿಂದ ಸ್ಟಾರ್ಟ್ ಮಾಡೋಣ
ಮಾತ್ರರಪ್ಪ
ಮಾಡೋಣ ಬ್ರೋ ಇವಾಗಿಂತನೆ ಸ್ಟಾರ್ಟ್ ಮಾಡೋಣ ಮಾಡೋದು ಮಾಡೋ ಅನ್ಕೊಂದು ಇವಾಗ. ಮೂರು ವರ್ಷ ಆಯಿತು
ಹೌದು ಬ್ರೊ
ಹ್ಮ ಬಟ್ ಮಾಡಿಲ್ಲ.
ಯಾಕ್ ಬ್ರೂ.
ಬ್ರೋ ಆತ್ ನಂದ ನಂದು ಕಾಲೇಜ್ ಮುಗಿಯಿತೇ ಬ್ರೋ ನಾಳೆ ಎಕ್ಸಾಮ್ ಬರ್ದ್ರಿ ನಾನು. ಹಾಂ ಇವಾಗ ಕಾಲೇಜ್ ಮುಗ್ಬಿಟ್ಟು ಎಲ್ಲ ಫ್ರೆಂಡ್ಸ್ ಎಲ್ಲ ಅತ್ತಗತ್ತ ಹೋಕ್ವಿ ಎಲ್ಲರೂ
ಆಮೇಲೆ ಓತಿರ್ ಬ್ರೊ ನೀವೆಲ್ಲ
ಹ್ಮ್ ಆಮೇಲೆ ಓಕೋನ್ ಕುತ್ಕೊಂಡ್ ಬಿಟ್ರೆ ಆಯಿತ್ ಬ್ರೊ
ತಿರ್ಬ್ರ
ಅಂದರು ನಾನ್ ಹಾಂ ಬ್ರೊ ಒಂದ್ ಎರಡು ವರ್ಷ ಸ್ಟಡಿ ಮಾಡ್ಬೇಕಂತ ಮಾಡಿಕೊಂಡಿದೆ.
ಆಮೇಲ್ ಎಲ್ಲ ಫ್ಯಾಮಿಲಿ ದು ಜವಾಬ್ದಾರಿ ನೀವ್ತದು.
ಹಾ ಬ್ರೋ ಬ್ರೋ ಇರು ಬ್ರೋ ನನ್ಗ ಒಂದ್ ಸ್ವಲ್ಪ ಬೇರೆ ಕಲ್ಸ ಇದೆ
ಹಾ
ಹಾ ಬ್ರೋ ಮತ್ತೆ ಮಾಡ್ತೇನಿ ಹಾಂ